ನನ್ನಡದಣ
ಆರಾಮ ಇದದಪ್ಪಾ ಅ ನಾವ ಇಲ್ಲಿ ಶಾಪುರ್ಂದಿದ್ದ
ಅಪಲ್ಲ ಓ ಓಟಣ ಆಿಲ್ಲಣ್ಣ ಏನಣ್ಣ ಸ್ಟೂಡೆಂಟ್ ಇರಿ ಏನಿರಣ್ಣ ನೀವು
ನಾವು ಸ್ಟೂಡೆಂಟ್ ಇದ್ದೇವಪ್ಪ ಡಿಗ್ರಿ ಹಾ ಹಾ ಡಿಗ್ರಿ ಮಾಡಿವಪ್ಪಾ ನೀನ್ ನ್ ಮಾಡಿದ್ದಿ
ನಾನ್ ಸ್ಟೂಡೆಂಟ್ ಈಗ ಸೆಕೆಂಡ್ ಇಯರ್
ಹೌದಾ ಆಡ್ಸ್ ಕಾಮರ್ಸ್
ನಾನ್ ಸೈನ್ಸ್ ತಗೊಂಡ ನಾನು
ಸೈನ್ಸ್ ಬಬೂ ಯಾವ ಕಾಲೇಜೋ
ಬೀದರದಾಗಿತ್ತುಣ
ಹೌದಾ ಎಷ್ಟು ಫೀಸಾ
ಐದ ಸಾವಿರ ಗರ್ಮೆಂಟ್
ಹೌದಣ್ಣ ಸುಮ್ಮನೆ ಅವರು ಲಂಚ ತಿನಟರಣ್ಣ ನಿಮ್ ಶಾಪ ಶಾಪುರ್ ಕಡೆಗ್ ಬರ್ಬ ನಾವು್ನ ಕಡೆ ಏನಿಲ್ಲಣ ಅದೇ ಅಲ್ಲೇ ಇಲ್ಲೇ ಮಾಡ್ಬೇಕು ಹಾಸ್ಟೆಲ್ ಪೀಿಸಟಲ್ ಏನೇನ್ ಮಾಡಿದ ಅಲ್ಲಿ ಸುುದ್ರಸ ಎಲ್ಲ
ಮತ್ತ ಯಾದಗಿರಿ ದಾಗ್ ಅಡಮಿಸನ್ ಮಾಡ್ರೆ ಇೆಲ್ಲ ಇ ಹೆಂಗ ಬತ ಅ ಶಾಪುರದಾಗ
ನಾಡಬಣ ಅಲ್ಲಿ ಕ್ಯಾನ್ಸಲ್ ಮಾಡಿ ಕಟ್ ಬರ್ಬಕ್
ಹೌದಾ ಯಾವ ಊರ ನಿಂದ
ರಮಣ
ಆರಾಮ ಪ
ಇಲ್ಲಿ ರಾಮಣ ಇಲ್ಲಿ ಯದ್ಗಿರ್ ಬಲಿ ಇ ಇದು ಶೀಘ್ರದಲ್ಲೇ ಬರ್ದ
ಹೌದಾ ಹ ಮತ್ತೆ ಏನಮಾಡಮ್ ಅಂದಪ್ಪಾ ಏನ್ ಕ್ಲಾಸ್ ಎಲ್ಲ ಚಲೋ ಹಾಕತ್ತಾರ ಸ್ಟಾರ್ಟ್ ಆಗಲ್ಲ ಕ್ಲಾಸ್
ಹಾ ಚಾಲೋ ಆಗ್ಯವಣ
ಹೌದಾ
ಹಾ ಅಣ್ಣಾ
ಹ್ಮ್ಮ ಮತ್ತ ಎನ ಹೋಗಿಲ್ಲ ಕಾಲೇಜಿಗ
ಹೋಗ್ಗಿ ಬಂಧ್ವಿ ಅಣ್ಣಈಗ
ಹಾ
ಹ್ಮ್
ಏನ್ ಹೇಳಿದ್ರಪ್ಪ ಎಷ್ಟೊತ್ತಗಿ ಇರ್ತ ಕಾಲೇಜ್
ಹಾ ಯಾರ ಲೇಸನ್ ಇದು ಆ ಎಂಟರ್ ದಸಿಂದ ಆರ್ಡರ್ ಪನ ಇರ್ತಾದ ಅಣ್ಣ
ಹೌದಾ ಈ ಕಡೆ ಎಲ್ಲ ಎಂಟ ಎಂಟು ಗಂಟೆ ತಗೋತಾರಲ್ಲ ಬೆಳಿಗ್ಗೆಂಟರಿಂದ ಸಾಯಂಕಾಲ ಎಂಟು ಆರು ಗಂಟೆ ಹ ಹ್ಮ ಪ್ರಯತ್ನ ಮಾಡ್ಬೇಕ ಲ್ಲ ಗೌರ್ಮೆಂಟ್ ಜಾಸ್ತಿ ರಿಸಲ್ಟ್ ಕೊಡಲ್ಲ ಅದಕ್ಕೆ
ಏನ ಮಾಡ್ತೇಣ ಮನ್ಯಾಗ ಕೆಳೇಳಿಲ್ಲ ಕೇಳಿಲ್ಲ ಅಣ್ಣ ತಗೊಂಡ ಬಾ ಆಡಬೇಕಣ
ಹ್ಮ ಇಗ ಏನ್ ಮಾಡ್ತಲ್ಲ ಆಯದನ್ ಮತ್ತ ಹ್ಮ್ ತೆನ್ನ ಉರಿಗ ಹೋಗಿಲ್ಲ ಏನ
ಹೋಗಿಲಣ ಯೇಲಿಗ
ಹೌದಾ ಹ್ಮ ಹ್ಮ್ ಹ್ಮ್ ಎಲ್ಡು ಆರಾಮ್ ಅದ ಮನ್ಾಗ ಏನ ಇಿಲ್ಲ ನೋಡಪ್ಪ ಸುಮ್ಮ್ನೆ ಹ್ಮ್ ಏನ ಸುಮ್ಮ್ನೆ ಎಲ್ಲಿ ನಮ್ಗೆ ಮದ್ೆ ಅದ ನೆಂಡರಮ್ಮಕ್ಕಳನತ ಏ ನೆಲ್ಲ ಇನ್ನು ಓದಕಂದ ನಾವ್ ನೀಮ್ಮಂಗೆ ಹ್ಮ್ ಏನ್ ಹಾಕಿರ ಹೊಲ್ದಾಗ ಏನ್ ಹಾಕಿರ
ಅಲ್ದ ಕಟ್ಲ ಕ
ಹೌದಾ ಎಷ್ಟಕ್ರೆ ಮೂರ ಹ
ಹಾ
ಹಾ ಹಾ ಹಾ ಮತ್ತತ್ ಯಾರ ನೀ್ ಸ್ವಂತ ನಿಮ್ದೇ ಅದ ಮತ್ತತ್ ಬೇರೆ ಯಾರ್ದ ಮಾಡಿದ್ದ
ಎಲ್ಲಣ್ಣ ಸ್ವಂತಿಲ್ಲ ಇನ ಪಾಲ ಕೊಟ್ಟಿಲ್ಲಣ ಮುತ್ತವ್ರನ
ಹೌದಾ ಹ ಹಾ ಹಾ ವಜಜದಪ್ಪ ಮೂರ್ ಎಕರೆ ಅಂದ್ರ
ಯಾವರ್ಜಾನ
ಹ್ಮ್ ಎಲ್ಲಾ ಅತ್ಯಾಚಾರ ನೀವು ತಗ ಕಡ್ಲಾಚಾರ ಎಲ್ಲ
ಏನ್ ಮಾಡ್ತಣ ಹೊಲಾ ನೀರಿಂದಂಗಿಿತಾಗ
ಹ್ಮ್
ಹ್ಮ
ಹ್ಮ
ಹ್ಮ
ನಪ್ಪಾ ಏನ್ಡಸಾಚಾರ ಇದೇನಲ್ಲ
ಏನಿಲ್ಲ ಎಲ್ಲಾರ ಆರಾಮ್ ಮಾಡೋಣ ನೀವ ಹೇಳ್ಬೇಕಕ್ ಈಗ
ನಮ್ದ ಏನ ಇಿಲ್ಲ ನೋಡಪ್ಪಾ ಹೋಗೋದ ಕಾಲೇಜಿಗೆ ಬರೋದ ಡ್ಯೂಟಿಗೆ ಹಾಕಿದ್ರ ನಮ್ಗನ
ಯಾವ ಡೀಟ್ ಮಾಡಕಣ
ನಮ್ದ ಪೋಲಿಯೋ ಡ್ಯೂಟಿ ಹಾಕಿದ್ರ ಹ ಒಂದ್ ಮೂರ್ ನಾಲ್ಕು ದಿವಸ ಐ್ತ ಹಾಕಿದ್ರ ಇವತ್ ಮುಗೀತಿವತ್ತ ಲಾಸ್ಟ್ ಹ್ಮ್ ಮುಕ್ಷಾಮ ಬಂದ್ವಿ ಬಂದಿನೇ ಊಟ ಮಾಡಿ ಮ ಕೊೊಂಡನಪ್ಪ ಹ ಹಾಸ್ಟ್ಲಗ ಇಲ್ಲಿ ಹಾಸ್ಟ್ಲಾಗ ಇರ್ತೀನಿ
ನೀರ ದ ಯಾವದರಣ
ನಾವ ಇರೋದು ದೇವದುರ್ಗ
ಯಾವ್ದ್ರದಾನ
ಹ್ಮ್ ಅಕಡೆಿಂದಏನ ಇಪ್ಪತ್ ಮೂವತ್ ಕಿಲೋಮೀಟರ್ ಹೋಗ್ಬೇಕ ಕಡೆ ಅ ನಮ್ಮೆ ಹರ್ಕಿ ಆರಾಮ್ಂತ ಹ್ಮ್ ಅಲ್ಲಿಂದ ಇಲ್ಲಿ ಬಂದ ವಪ ಜನ್ ಮಾಡ್ತೆ ಹಓದಕ್
ಯ ಏನ್ ಮಾಡ್ರಣ್ಣ ಕೋರ್ಸ
ನಾವು ನರ್ಸಿಂಗ್ ಮಾಡೀಿವಪ್ಪಾ
ಯಾವ ನರ್ಸಿಂಗ್ ಬಗೋಣ್ಣ
ಜಿಯ ಎನ ಎ ಮಂತ
ಜ ಎನ್ ಎಮ ಸಾಪಡದಾಾ ಹಣ ಕಾಲೇಜ್ ನರ್ಸಂಗ
ಅದಾವ ಎರಡು ಮೂರ ಇದಾವ ನೋಡ
ಹ ಅದಾವಣ
ಹ್ಮ್
ಹ್ಮ
ಹ ಮಾಡತ್ತೆ ಅಾನ
ಹಣ
ಕಾರಣ ಇದಾನ ಮಾಡೋರು ಅಂದೆ
ಇಲ್ಲ ಹೇಳಿಲ್ಲಣ್ಣ
ಹ
ಇಲ್ಲ ಯಾರಲ್ಲ
ಹೌದಾ ನೋಡಿ ಯಾರತಿ ಅ್ರೆ ಹೇಳ ನಾವ್ ಕಾಲೇಜ್ ಕಳಸ ಫೀಸ್ಸ್ ಕಮ್ಮಿ ಮಾಡಿ ಅಡ್ಮಿಷನ್ ಮಾಡ್ಸಮ ಅಂತ ಚಲೋದ್ ಕಾಲೇದು ಮುಂದೆ ಚಲಂ ಮುಂದ ಲೈ ಸೆಟಲ್ ಆಗತ್ ನಂಗೆ ನಮಂದ ಎಕ್ಸಲೆಂಟ್ ಕಾಲೇಜ್ ಅಂತ
ಎಕ್ಸ್ಪ್ಲೇನ್ ತಾನಾ
ಹಾ
ಅವ್ರ ಎಷ್ಟ ಮೂರ್ ವರ್ಷ ಅಲ್ಲನ
ಹಾ ಮೂರು ವರ್ಷ ಇರ್ತ
ಹೌದು ಡ್ಯೂಟಿ ಟಿ ಆಗ್ತಾರಣ ದವಸಾನಗೆ ಅದ
ಎ ಆಗ್ತಾರ
ಇಲ್ಲ ಒಂದೊಂದ್ ಕಡೆ ನೀವೇ ಹುಡ್ಕೊಂತಾರಂತ ಭಾವ ಕಾಣ್ತ ಈಗ ನೀವೇ ಹೇಳಿ ಹೋರ ಅಂತ
ಅಂದ್ರೆ ಅದು ಪ್ರೈವೇಟ್ ಆಯ್ತು ಪ್ರೈವೇಟ್ ನಾವೇ ಹುಡ್ಕೋಬೇಕು ಅವರು ಟ್ರೈನಿಂಗ್ ಆಗ್ತಾರಲ್ಲ ನಮ್ಗೆ ಅವವಾಗಷ್ಟೇ ಅವ್ರು ಇದು ಮಾಡ್ತಾರ
ಹ ಮತ್ತಣ ಹಾಸ್ಟೆಲ್ದಾಗ ಹೆಂಗ್ ನಡದ ಏನಿಲ್ಲ
ಜವನ್ಲ್ರೂ ಬರದ ಊಟ ಮಾಡದ ಮಕ್ಕಳದ ವಿಪರದ
ಸ್ಪೆಷಾಲಿಟಿ ಚೊಲೋಾದಾನ ಹಾಸ್ಟಲ್ ಎಂಬುದು
ತಕ್ಷೇಣ ತಲ್ಲ
ನಂಬಲಿ ಏನೆಲ್ಲಣ ಇಲ್ಲ ನಂಬಲಿ ಏನಲ್ಲಣ ಯಾವ ಒಂದು ಒ ಪಗಟ್ಟೆಲ್ಲ ಏನಿಲ್ಲಲ್ಲಣಾ ಹುಡುಗರು ಸುಮ್ ಯಾವ್ದಾಗ ಆಗ್ತಾರ ಅದದು ತಿಂದ ಕೊಡ್ಬೇಕು
ಹ್ಮ ಊಟಾನೇ ಹೋಗಲ್ಲ ಒಟ
ಹ ಹಾ ಹಾ ಮತ್ತಕ ಪಸರನ್ನನು
ಏನ್ ಹೇಳ್ತಾನ ಒಬ್ಬರಾದ್ರ ಹಂಗಲ್ಲಣ ನಿಮಂಗ ಒಂದ್ ಹೊಕ್ಕಟ್ಟಿದ್ರೆ ನಡೀತ ಹೇಳಕ್
ಹೌದೌದ ಅದ ಕರೆಕ್ಟ್ ಅದು ಎಲ್ಲ ಹಂಗೆ ಹಡುದ ಹಂಗೆ ಎಲ್ಲ ತಿಂತಾರಪ್ಪಾ ಏನ್ ಕೊಟ್ಟ ಬರ್ತಾರ ನಿಮ್ದಿಷ್ಟು ಆಯ್ತು ಇ ಕಡೆ ಕನ್ಯಾಕುಳೂ ರೋಡ್ ಹೊಸ ಬಸ್ ಸ್ಟಾಂಡ್.
ಹೊಸ ಡ್ ಲ ಸಿಷ್ಟ ಎರಡು ಕಲೋಮೀಟರ್ ಅತಾ.
ಹ. ಆ ಒಂದ್ ಕಿಲೋಮೀಟರ್ ಆಗುತ್ತ ಅಷ್ಟ ಹ್ಮ್.
ಮಗರ್.
ಮತ್ತ ಏನ್ ಮಾಡಕ ಆಲ್ಲ ಎಲ್ಲ ಅ. ಮಲ ಇರ್ತಾನ ಹೋಗ್ಲೇ ಇರ್ಬೇಕು ನಾವು. ಹ್ಮ.
ನಡಕ.
ಇಂದ ನಡ್ಕೊಂಡ ಹೋಗ್ಬ ಮತ್ತೆ ನ್ ಗಾಡಿ ಆದನ್ ಗಾಡಿ ಎಲ್ಲ ಏನಿಲ್ಲ ನಮ.
ಇ ಬಾಳಯರನ ಪಣ.
. ಹ್ಮ್ ಏನಾನ ಮತ್ತೆ ಏನ ಸಾಮಾನ್ಗೆ ಮನ್ ಏನ ತಗೊಂಡ್ಂಬರ್ಬೇಕಂತ ಮತ್ತೆ. ಮತ್ತ ನಡ್ಕೊಂಡು ಬರ್ಬೋ ನಡ್ಕೊಂಡು ಬರ್ಬು.
ಆಯ್ರಣ ಪಣ ಹಂಗಂದ್ರೆ. ಹ ನ್ ಮನಿಪಿನ್ ಯಾವ ಆಸ್ ಬಗ್ಲಾಗನ್ ಇದು ಕಾ್ಮಾಗ ಇದ್ದಂಗ ಅದಾನ ಜಂಗಲ್.
ಎಲ್ಲ ಆದದು ಇಲ್ಲಿ ಗುಡಿಯಾದ ಬಗ್ಲಾಗ.
ಹಣ.
ಹ ಒಂದ ನಾಲ್ಕ ಮನೆ ಒಂದ್ ಎರಡು ಮನೆ ಇದಾವ ಮತ್ತೆ ಅಕಡೆ. ದಾವ ಹೊಲ ಇದದಾವ ಇಡೆ ಬಾಜು ಸೈಡ್ ಅಂತ ಸ ದೂರ ದೂರ ಐದಾವ ಮನೆ. .
ದಾನ.
ಹ್ಮ್.
ಮತ್ತೆ ಏನೇನ್ ಕೊಡ್ತಾರಣ ಹಾಸ್ಟೆಲ್ದಣಕ್. ಉಣ್ಣಾಕ
ಆಟ್ಡೆ ನೋಡಪ್ಪ ಸ್ಪೆಷಲ್ ಹೇಳ್ಬೇಕಂದ್ರೆ. ತಿಂಳದಾಗಿ ಎಡ್ಸ ತಿಂಗಳದಾಗಿ. ಕೊಡ್ತಾರ.
ಚಿಕನಣ್ಣ.
ಹ ಒಂದೇ ತರಕ್ಕೆ ಅದಂದ ತರ ಚಿಕನ್ ಇರ್ತ.
ಹಾ.
ಇವತ್ತು ಚಿಕನ್ ಆದಿ ಹೊತ.
ಅ ನಮ್ ಕಡೆ ಅಣ ಒಂದ್ ತಿಂಗಗಳಿಗೆ ಒಂದ್ ಸಲ ಕೊಡ್ತಾರಣ್ಣ.
ಹ್ಮ್ ಮತ್ತೆ ನಮ್ ಶುಕ್ರ ಶುಕ್ರವಾರ ಸ್ವೀಟ್ ಕೊಡ್ತಾರ ಕಲಾಕನ್ ಮತ್ತೆ ಜಾಮೂನು. ಒಂದು ಜಾಮು. ಇವತ್ತು ಜಾಮೂನು ಕೊಟ್ಟ ಅ ಈ ಶುಕ್ರವಾರ ಶುಕ್ರವಾರ ಒಳಗಿನ ಅಂದ್ರೆ ಪಾಯಸ ಸೀರಾ. ಯತರ ಕೊಡ್ತಾರ ಮತ್ತೆ ಯ. ಹೊರಗನ್ ತರ್ತಾರ ಕಲಾಕನ ಅದ. ಹಾ ಗ. ಹ್ಮ ಮತ್ತೆ ಶಣ ಶನಾರ ಬಿಸ್ಕೆಟ್.
ಹಾ.
ಮತ್ತೆ ಬುಧವಾರಕ್ಕೊಮ್ಮೆ ಇಡ್ಲಿ. ಕೊಡ್ತಾರ ಮತ್ತ. ಸೋಮವಾರ ಮಂಳವಾರ ಸೋಮವಾರ ಮತ್ತುತ್ತೆ ಬುಧವಾರ ಇದ ಇರ್ತ. ತತ್ತಿ ಮತ್ತೆ ಬಾಳೆಣ ಇರ್ತ.
ಹೌದಣ್ಣ.
ಹ್ಮ್.
ಇಲ್ಲಿ ಎರಡ್ ದಿನಕ್ಕ ಒಂದು ಬಾಳೆ ಹಣ್ಣ ಕೊಡ್ತಾರ ನಣ.
ಲ್ಲ ನ ಮೂರುಸ ಬಾಳೆರ.
ಓ ನಿಮ್ಮದೇ ಪಾಡಲ್ಲ ಹಣ ಒನ್ ಟೈಮ್ಣ.
ಹ್ಮ್ ಮ ಮಾಡಿ ಮತ್ತೆ ಎಷ್ಟೆಲ್ಲ ಕೊಡವಲ್ಲಿದ್ರು. ಅಲ ಎಲ್ರ ಬೇಕ್ರೀ ಹಂಗಿಂಗ ಸ್ಟಾರ್ಟಿಂಗ್ಏನ ರೂಲ್ಸ್ ಹಂಗ್ರೀ ಹಾಸ್ಟೆಲ್ದ ಹಂಗ ಅಂತ ಅಂದ್ವಿ ಕೊಡ್ಸಾಕ ತಾನ ನ್ ಮಾಡ್ತೆೇ ಎಷ್ಟು ಕೊಡ್ಸಿದ್ರು ಇಷ್ಟು ಆಳತನಪ್ಪ ವಾಡಾನ ಏನ್ ಮಾಡ್ತನ ಎಲ್ಲಿ ಕೊಡಸ್ತಾನ ಬೇರೆದು ಒಂದ್ ನಿಂತವ ಡೂರ್ ಹೋಯದ ಒಂದು ಗ ಕಡ್ ಕಯ ಒಂದು ಕಿಟ್ಟಕೊಳ್ಳ ಕೊಡಲ್ಲ
ಹ್ಮ್ ನಮ್ ಬಲ್ಲಿಿ ಕೊಡಲ್ಲ ಹಣ ಹಿಗೆಲ್ಲ
ಹ್ಮ್ ಕೇಳ್ಬೇಕಪ್ಪಾ ಎಲ್ಲಾರ ನೀವು ಒಗ್ಗಟ್ಟ ಆಗಿರ್ಬೇಕು ಎಲ್ಲಾರ ಕ ಕೇಳಿಕೆ ಸಿಗತಾರೆ ರೂಲ್ಸ್ ಆದ್ರೆ ಕೊಡ್ಬೇಕ್ರ ಹೆಂಗಂತ ಹ
ಹಡುೂರು ಒಗಟ್ಟ ಇಲ್ಲಾನ ನಂಬಲ್
ಹೌದಾನ ಎಲ್ಲಾ ಮನು ನೀನ ಡೀಲ್ ಮಾಡ್ಕೊಂಡ್ಬ ಬಿಡುವ ಅಲ್ಲಿ
ಏನ್ ಮಾಡತಣ ಚಲೋ ಎಲ್ಲ ಆಡೋಣ ಸಮಯ ಇರ್ಲಿಕ್ಕಿ ಸರಿ ಇದದು ಕಳಿಸಿದ್ರೆ ಏನ್ ಮಾಡ್ತ
ಸರಿ ಸರಿ ತಗಪ್ಪಾ ಕಾಲ್ ಬರಕತ್ತ ನಿಂಗ ಮಾಡ್ತನ ತಗ ಆಮೇಲೆ
ಆಯ್ತ ಆಯ್ತ
ಹ